ಹಲೋ ಹಲೋ ಚೆನ್ನಾಗಿದ್ದೀರಿ ನೀವು
ನಾ ಚೆನ್ನಾಗಿದ್ದೀ
ಸಾಲಯತ ಹ್ಮ್ ಇಲ್ಲ ಇಲ್ಲ ಮಾಡ್ಬೇಕು
ಕಲ್ಲ ಟು
ಬ್ರಷ್ ಮಾಡ್ದೇನನೆ ಟೀ ಕುಡ್ದ ಮತ್ತೆ ಹಸುವಲ್ಲ ಇವಾಗ ಕ್ಲಾಸಿಗೆ ಹೋಗಿಲ್ಲ ಬಟ್ ಇವಾಗ ಲೈಬ್ರರಿ ಹೋಗ್ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಹೋಗಿಲ್ಲ ಮತ್ತೆ ಹೋಗ್ಬೇಕು ಮಧ್ಯಾಹ್ನ
ಹೌದಾಮ ಟಿಫನ್ ಪಲಾವ ನಿ ನಿಂದು
ನಮದು ವಾಂಗಿ ಬಾಕ್
ಹ್ಮ್ ಹ ಚೆನ್ನಾಗಿತ್ತ
ಇಲ್ಲ ತಿಂದಿಲ್ಲ
ಚೆನ್ನಾಗಿರುತ್ತಾ ಅಂದ ನಂದರು
ಹಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಮತ್ತೆ ಏನು ಮಾಡಕ್ಕಗಲ್ಲ ಮನೆಯಿಂದ ಬಂದ್ ಮನೆ ಊಟಾನೇ ಬೇರೆ ಪಿ ಜಿ ಊಟಾನೇ ಬೇರೆ
ಹ್ಮ್ ಪಜಲಿ ಇರತ್ತ
ಎಕ್ಕೋ ಆಗ್ತಿದೆ ವಾಯ್ಸ್ ಹಾ ನೀವು
ನಾ ಕೂಡ ಪಿಸಿನೇ ನವುಗೂಡ ಪಿಜಿನೆ
ಹೌದು
ಹಾ ಹೌದು ಸೌಂಡ್ ಜಾಸ್ತಿ ಇಟ್ಟಿದ್ದೀರಾ ನಏ ತಗೊಳ್ಳಿ ನನ್ ಸೌಂಡ್ ಕಮ್ಮಿನೇ ಇಟ್ಟಿನಿ ಸೌ ಜಾಸ್ನೇ ಇಟ್ಟಿಲ್ಲ
ಅಲ್ಲ ನಿಮ್ಗ ಏನಾಗಲ್ಲ ಅವ್ರಿಗೆ ಇದಾಗತ್ತೆ ಗತ್ತಲ್ಲಾ ಆಮೇಲೆ ಸರಿ ಏನ್ ಕೆಲ್ಸ ಮಾಡ್ತೀರಾ ಆಯ್ತು ಬಿಡಿ
ನಾವವು ಆ ಕೂಲಿ ಕೆಲಸ ಮಾಡ್ತೀವಿ ಬಿಲ್ಡಿಂಗ್ ವರ್ಕ್ ಅಲ್ಲಿ ಕೂಲಿ ಕೆಲ್ಸ
ಹೌದಾ ಎಷ್ಟು ಕೊಡ್ತಾರೆ
ಕೊಡ್ತಾರೆ ದಿನಕ್ಕೊಂದ ಏಳ್ನೂರು
ಅಬಾ ಏಳ್ನೂರ ಬೆಟ್ರಲ್ವಾ
ಏನ್ ಬೆಟರು
ಅಷ್ಟು ವರ್ಕ್ ಮಾಡ್ತವಲ್ಲ ಮೈ ಎಲ್ಲ ಚೆನ್ನವಿ ಅಷ್ಟ ಕಷ್ಟ ಪಡ್ತ ಅ ಅ ಬರವತ್ತ
ಮತ್ತೆ ಇನ್ನ ಕಷ್ಟ
ಎಲ್ಲ ಕಷ್ಟಪಡಿ ಒಂದ್ ಸಾವಿರ ಕೊಡ್ತಾರಲ್ಲ ಚೆನ್ನಾಗಾಗುತ್ತೆ ಮಾಡ್ತೇವಲ್ಲ ನಾಯತು
ಆ
ನ ಟೋಟ್
ಏನು ಹೌದಾ
ಹ್ಮ್ ಕೊಡ್ತ ಒರ್ಗೆ ಎಂಬತ್ ರೂಪಾಯಿ
ಹೌದಾ ಅಷ್ಟೇನಾ ಪಾಪ ಇನ್ನೂ ಕೊಡ್ಬೇಕಲ್ಲ ನೈಟ್ ಎಲ್ಲಾ ನೈಟ್ ಎಲ್ಲಾ ನಿದ್ದೆಗೆ ಮಾಡ್ತಾರೆ ಅಷ್ಟೇ ಕೊಟ್ರಿ ನಿಮಗೆ ಅಟ್ ಲೀಸ್ಟ್ ನೂರು ರೂಪಾಯ ಆದ್ರೂ ಕೊಡ್ಬೇಕಲ್ವಾ
ನಾವ್ ಟೈಮ್ ಡ್ಲ ಅಂತ ನೀ ಅನ್ಾಗಿ ಮಾಡ್ತೀವಿ ಯಾಕಂದ್ರ ನಮ್ ಟೈಮ್ ಹೊಡದ ಅಷ್ಟೆ ಎಲ್ಲ ಊಟಿ ಸಿಗುತ್ತಿರುತ್ತಲಾ ಹಂಗ ಅವಾಗ ಅವ್ರೇಏನು ಯಾವಾಗ ಅವ್್ರ ಏನ್ ಮಾಡ್ತಾರ ಹೇಳ ಗೊತ್ತಾ ಒನ್ ಅವರ್ ಜಾಸ್ತಿ ಕೊಡ್ತೀನಿ ಎರಡ್ ಅವರ್ ಜಾಸ್ತಿ ಕೊಡ್ತೀನಿ ಜೈಲ್ದ ಮಾಡಿ ಅಂತ ಹೇಳ್ತಾರೆ ಅವಾಗ ನಾವ್ ಕೆಲಸ ಮಾಡಕ್ಷ್ಟು ಸ್ಟಾರ್ಟ್ ಮಾಡೋದು ಅಲ್ಲಿ ತನಕಲ್ಲ ನಿಧಾನ ಮಾಡೋದು ಕುತ್ಕೊಳ್ಳೋದು ಎದ್ದಳೋದು ಇದದೆ ಮಾಡೋದು
ಹೌದ್ ಬಿಡಿ ಹಂಗೆ ಮಾಡ್ತ ತ ಅಲ್ಲೇ ಹಂಗ ಟೈಮ್ ಪಾಸ್ ಕಳದ ಬಿಡ್ತಾರ ಹ
ನಮ್ಗನ್ೆ ಅವ್ ಪಾಪ ಎಷ್ಟ್ ಮಾಡ್ತಾ ಇದ್ದಾರೆ ಅಂತ ಮತ್ತ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಹಗೆ ಗೊತ್ತಿರತ್ತಲ್ಲ ಸುಾ ಟೈಮ್ ಪಾಸ್ ಮಾಡ್ಕೊಂತ ಅದು ಮಾಡ್ಕೊಂತ ಮಾಡ್ತಾರೆ ಅದು ನಾವ ಕೂಲಿಗಳು ನಮ್ಗೆ ಅಂತಿರ
ಹಾ
ನಾವೇಗ ನಾಾವ ಕೂಲಿಗಳು ನಾವವು ಕಷ್ಟಪಟ್ಟು ದುಡಿದೀವಿ ತಾನೆ
ಹಾ ಸ್ವಲ್ಪ ವಾಯ್ಸು ನಿಮ್ದು ವ್ಯಾಲ್ಯೂಮ್ ಕಡಿಮೆ ಇಟ್ಕೊಳ್ಳಿ ನನ್ಗೆ ನನ್ ನನ್ಗ್ ಕೇಳಕ್ ಆಗ್ತಿಲ್ಲ ಕಿವಿಯಲ್ಲಿ ಇವಾಗರಗ್ತಿದೆ ಕಂ ನಮಂದಲ್ಲ ನಿಮ್ದೆ ಆಕ್ಚುಲಿ ನನ್ ಗೆ ಹೆಂಗ ಆ್ತಿದೆ ಕಿವಿಯಲ್ಲಿ ಮತ್ತೆ ಬಂದು ಒದ್ರ ಹೋಗ್ತಾ ಇರೋದಾರ ಇದೆ
ಅದಕ್ಕೆ ನೀವ ಕಮ್ಮಿಟ್ಕೊೊಳ್ಳಲ್ಲ
ಹಾ ಇವಾಗ ಕಡಿಮೆ ಆಗಿದೆ ಬಿಡಿ
ಹ್ಮ್
ಹಾ ಮತ್ತೆ ಹೆಂಗ್ ಕಡಸ್ತಾರೆ ಮನೆಯ ಎೆಲ್ಲಾ ಚೆನ್ನಾಗ್ ಕಡಸ್ತಾರಾ
ಹ್ಮ ಚೆನ್ನಾಗಿ್ ಕಳಸ್ತಾರ
ಹಾ ಹೆಂಗೆ ಏನೇನ್ ಮಾಡ್ಬೇಕು ಅದರಲ್ಲಿ ಕೆಲಸ
ಯಾಕಂದ್ರೆ ಬ್ಲಾಕ್ ವರ್ಕ್ಲ್ಲ ಅಂದ್ರ ಉಸುಗು ನಮ್ ಹಳ್ಳಿ ಕಡೆ ಅಂದ್ರ ಉಸುಗ ಯೂಸ್ ಮಾಡ್ತೀವಿ ಇಲ್ಲಿ ಉಸಿಗು ಸಿಗಲ್ಲ ಅದ್ಕ ಎಮ್ ಸ ಎಮ್ ಸ್ಯಾಂಡ್ ಅಂತ ಬರುತ್ತೆ
ಎಮ್ಸಂಡ್ ಎಮ್ಮಂದ್ರ ಓಕೆ ಓಕೆ
ಹ್ಮ ಹ್ಮ ಇದು ಬಿಂಚಿ ಕಲ್ಲಿಂದ ಇರುತ್ತೆ ಮತ್ತಲ ಬಿಂಜಿ ಕಲ್ವತ್ತಾ ಕಂಕರ್ ಅಲ್ಲಾ ಸಣ್ಣಾ ಇಪ್ಪಡಿ ಮಾಡಡಿ ಕಂಕಾರ್ ಮಾಡ್ತಾರಲ್ಲಾ ಅದ್ರ ಸಣ್ಣ ಸಣ್ಣ ಸಣ್ಣ ಸಣ್ಣ ಆಗಿರ್ತಲ್ಲ ಕಲ್ಲುಗಳು ಅದನ್ನ ಮತ್ತ ಇದು ಪುಡಿ ಪುಡಿ ಪುಡಿ ಮಾಡಿ ಇದು ಮಾಡದು
ಹೌದಾ ಅದ್ರಂದ ಸಿಮೆಂಟ್ ಅಲ್ಲಿ ಮಿಕ್ಸ್ ಮಾಡ್ತಾರ ಮತ್ತ
ಹ್ಮ್ ಅದನ್ನು ತಗೊಂಡು ಸಿಮೆಂಟನ್ನು ಮಿಕ್ಸ್ ಮಾಡಿ ಕಟ್ಟದ ಕಾಂಗ್ರೀಟ್ ಟೈಪ್ ಬಂದರ ನ್ ಕಡ ಅಂತಂದ್ರೆ ಫಸ್ಟ್ ಹ ಡ್ರಾಯಿಂಗ್ ಅಪ್ರೂವಲ್ ತಗೋದ ಅಪ್ರೂವಲ್ ಆಗುತ್ತೆ ಡ್ರಾಯಿಂಗ್ ಅಪ್ರೂವಲ್ ಟೌನ್ ಪ್ಲಾನಲ್ಲಿ ಸಿಟಿ ಆದರೆೆ ಹೋಗಿಬಿಟ್ಟು ಟೌನ್ ಪ್ಲಾನಲ್ಲಿ ತಗೊಂಡ್ ಬರ ಟೌನ್ ಪ್ಲಾಾನಲ್ಲಿ ಅಪ್ರೂವಲ್ ಮಾಡ್ಸಕೊಂಡಂಬರೋದು ಕ್ಲೈಂಟ್ಸ್ ಇರ್ತಾರೆ ಅದಕ್ಕಂತ ಕ್ಲೈಂಟ್ಸ್ ಕಾಂಟ್ರಕ್ಟ್ ಕೊಟ್ಟಿರ್ತಾರೆ ಟೆಂಡ್ರ ಅ ಅಂದಾಗ ಅವ್ರು ಏನ್ ಮಾಡಿದಾರ ಯಾರ್ ಕೊಟ್ಟಿರ್ತಾರ ಅವ್ರು ಮತ್ತ ಇದನ್ ಇಟ್ಟಿರ್ತ ಯಾರನ್ನ ಕ್ಲೈಂಟ್ಸ್ ಇಟ್ಟಿರ್ತಾರ ಇವ್ರ ನಲ್ ಕರೆಕ್ಟ್ ಮಾಡ್ತಾರ ಇಲ್ಲ ಅಂತ ಚೆಕ್ ಮಾಡಕ
ಹ ಹಾ ಎಷ್ಟ ಚನ ಕೆಲ್ಸ ಮಾಡ್ತೀರಾ ಅದ್ರಲ್ಲಿ
ಯಾವದ್ರಲ್ಲಿ
ಇವ ನೀವು ಕೂಲಿ ಕೆಲ್ಸ ಮಾಡ್ತಿದ್ದೀರಲ್ವಾ ಎಷ್ಟು ಜನ ಮಾಡ್ತಾ ಇದ್ದೀರಾ
ನಾವ ಒಂದ ನೂರ್ ಜನ ಇದ್ದೀವಿ ಡಿಪೆಂಡ್ ನೂರ್ ಜನ ಇದೀವಿ ಕೆಲ್ಸ ಹೆಂಗಗೆವರತ್ತ ಅದ್ರ ಮೇಲೆ
ಹೌದು ಅಂದ್ರೆ ಆ ಅವರು ಉಸುಗು ಎಲ್ಲ ಅವ್ರೇ ತಂದ ಇರ್ತಾರಾ
ಹ ಹ್ಮ
ಸಿಮೆಂಟ್ ಹಾಗಲ್ಲ ಕಂಪ್ನ ಅವ್ರು ಕೊಡ್ತಾರಾ ಹ ಹಾ ಇವಾಗ ಎಷ್ಟದು ನಿಮ್ದು ಪ್ರಾಜೆಕ್ಟ್ ಟ್ಟದು ಅಮೌಂಟ ಹೌದಾ
ಹ್ಮ್
ತಿದಿರಾ
ಹ ಒಂದು ಕಾಲೇಜ್
ಯಾವ ಯಾವ ಕಾಲೇಜು ಎಲ್ಲಿ
ಇಲ್ಲೇ
ಹೌದಾ ಸರಿ ಸರಿ ಚಲ ಕಳಿಸತಿದ್ದೀರ ನೀಡಿ
್ಮ ಅದಕ್ಕ ಕ್ಲೈಂಟ್ಸ್ ಇರ್ತಾರೆ ನಾವೇಏನ್ ಚೆನ್ನಾಗ್ ಕಡ್ಸಿಲ್ಲ ಅಂದ್ರೆ ಕ್ಲೈಂಟ್ಸ್ ನೋಡ್ಕೊಡ್ತಾರೆ ಅವರು ಬಂದು ಇಂಜಿನಿಯರ್ ಸಿಗೆ ಬೈತಾರೆ ಇದ್ರಗಿಂತ ಮುಂಚೆ ಮುಂಚೆ ಎ ಎಲ್ಲ ಅದೇ ಮಾಡತ ಊರೊಳ ಗದ್ದೆೊಳಗ ಅದ್ರಾಗದ್ರಾಗ
ಹಾ
ಹ್ಮ್
ಹ್ಮ್ ಹ್ಮ್ ಚಲಾಗಿು ಯಾವದಕ್ಕೆ
ಗದ್ದೆಗ ಮಾಡೋದಕ್ ಇಲ್ಲಿ ಮಾಡದಕ್ ಅಲ್ಲಿ ಕಮ್ಮಿ ರೇಟ್ ಸಿಗತಕ್ಕ್ದ ಊರಲ್ಲಿ ಊರಲ್ಲಿ ರೇಟ್ ಕಮ್ಮಿ ಇಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತಲ್ಲ ಹ್ಮ್
ಅದಕ್ಕೆ ಮತ್ತೆ ಆಲ್ಮೋಸ್ಟ್ ಅಷ್ಟ ಅಲ್ಲಿ ಮನ್ ಜನ ಯಾಕೆ ಈ ಕಡೆ ಬರ್ತಾರೆ ಅಂದ್ರೆ ಸ್ಯಾಲ್ರಿ ಜಾಸ್ತಿ ಇರುತ್ತ ಅಂತಾನೇ ಈ ಕಡೆ ಬರೋದು ಯಾರು ಸುಮ್ಮ್ನೆ ಬರಲ್ಲಲ್ವಾ
ಮತ್ತೆ ಅದೇ ದುಡ್ಡು ಚೆನ್ನಾಗ್ ಕೊಡ್ತಾರ ಅಂತನ ಬಂದಿರ ಅದ್ರ ಈ ಕಡೆ
ಹಾ ಮತ್ತೆ ಹಳ್ಳಿಗಳಲ್ಲಿ ಯಾ ಈ ತರ ಎಲ್ಲ ಇರಲ್ಲ ಅವರು ಅಷ್ಟು ಇಷ್ಟು ಅಂತಾರೆ ಬಟ್ ಈ ಕಡೆ ಈ ಕಡೆಯಿಂದ ಬಂದ ಅವ್ರು ದುಡ್ದು ಆಲ್ಮೋಸ್ಟ್ ಅಲ್ಲಿ ಮನೆ ಊರಲ್ಲಿ ಎಲ್ಲ ಜೀವ್ನ ಈ ಕಡೆ ದುಡ್ದಿದ್ದರದೇ ಮನೇೆಯಲ್ಲಿ ಮನೆ ಕಟ್ಸ್ತಾರ ಅವರು
ಇಲ್ಲ ಹಳ್ಳಲಿ ಬರಗಾಲ ಬರಗಾಲ ಬಂದ್ರೆ ಮಾತ್ರ ಈ ಕಡೆ ಬರದು ಬರಗಾಲ ಇರಲ್ಲಂತ ಅಲ್ಲೇ ಹಳ್ಳ್ಯಾಗ ಚೆನ್ನಾಗಿರುತ್ತೆ ಬರಗಾಲ ಏನಾದ್ ಬಂತ ಅಂದ್ರೆ ಈ ಕಡೆ ಬರದು ಮಳೆಗಳೇ ಹ್ಮ್ ನಮ್ಗೆನಾರ್ ಅದೆ ಇತ್ತ ಅಂದ್ರೆ ಯಾನ ಕೂಡ ಬರಕ್
ಮಳೆ ಕೂಡ ಬರ್ತಾ ಇಲ್ಲ ಅಲ್ವಾ ಆ ಕಡೆ ಎಲ್ಲ
ಹೌದು ಮಳೆನೇ ಇಲ್ಲ ಈ ಕಡೆ ಎಲ್ಲ
ಇವಾಗ ನೋಡಿ ಇಲ್ಲಿ ಮಳೆ ಮೋಡ ಆಗಿದೆ ಬಟ್ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಡೈಲಿ ಹಿಂಗೆ ಇರುತ್ತೆ ಕ್ಲೈಮೇಟು ಯಾಕೆ ಆ ಕಡೆ ಮತ್ತೆ ಚೆನ್ನಾಗಿರುತ್ತಲ್ವಾ
ಇಲ್ಲ ಕಡೆ ಬಿಸಿಲು ಜಾಸ್ತೀ ಅಂದ್ರೂ ಬಿಸಿಲುನು ಜಾಸ್ತಿ ಒಂದಾಲ ಕೆಲ್ಸ ಮಾಡ್ತವಲ್ಲ
ಹಾ ಹಾ ಬಿಸಿಲು ಜಾಸ್ತಿ ಅಲ್ವಾ ಬಿಸಿಲೆಲ್ಲ ಮಾಡಬೇಕು ಕೆಲಸ
ಹೌದು ಬಿಸಲ್ಲಿ ಮಾಡ ನೀವು ಆರಾಮನಲ್ಲಲ್ಲಂತ ಬಂದು ಆರಾಮ್ ಮಾಡಬೋದು
ಹೂ ಹೂ ಯಾರು
ನಿಮ್ದೇ ಬೆಸ್ಟ್ ಜೀವನ
ಅದು ಹಂಗ ಅನ್ಕೊತಪ್ಪ ಪೂ ನೀವು ಯಾರ್ದವ್ರಿಗೆ ಚಿಂತೆ ಇರುತ್ತೆ ನಾವು ಆರಾಮಾಗಿದ್ದೀವಿ ಇವ ನಾನು ಇ ಪ್ರತಿ ಪ್ರತಿ ಒಂದು ಮನುಷ್ಯ ಹಟ್ಟಿದ್ಮೇಲೆ ಅವ್ರಿಗೆ ಆದ ಚಿಂತೆಗಳಿರುತ್ತೆ
ಟೆನ್ಷನ್ ಇರುತ್ತೆ
ಅಕ್ಕ ಅವ್ರ್ದೇಂದ ಕೆಲ್ಸಗಳು ಇರುತ್ತೆ ಬಟ್ ಅದು ಈ ಎಲ್ಲರಿಗ ತೆ ನಿಮ್ಗಷ್ಟೇ ನಮ್ಗಷ್ಟೇ ಅಂತಲ್ಲ ಭೂಮಿ ಮೇಲೆ ಪ್ರ ಮತೊಬ್ ರರುಟ್ಟಿದ್ಮೇಲ ಅದೆಲ್ಲ ಕಾಮನ್ ಆಗನೆ
ಎಲ್ರೂ ಅವರು ಅವ್ರದ ಆದಂತಥ ಚಿಂತೆ ಇರುತ್ತ ಬೀಡಿ
ಹ
ಅವ್ರದ್ದತ ಆದಂಥ ಚಿಂತೆ ಇರುತ್ತೋ ಎಲ್ರಿಗೂ ಒಂದೇ ಆನೆ ಬರ ಆನಕ ಇರೋ ಇರುವೆ ಬರ ಇರ ಇರುವಾಗೆ ಆತರ
ಹಾ ಮತ್ತೆ ಆ ಅಷ್ಟ ಅಷ್ಟೆ ನೋಡಿ ನೀವ ಅಂದ್ರಲ್ವಾ ನಿಮ್ದ್ ಅರಾಮ ಅಂತ ಅಂದ್ವಿ ಅದಕ್ಕೆ ನಾನು ಹೇಳ್ದ ಯ ಅದ ಅವ್ರಿಗೆ ಚಿಂತೆ ಇವಾಗ ಹೆಂಗಗಿದ್ರು ಅವ್ರ ಚಿಂತೆ ಹುಡುಗಗಿದ್ರ ಹುಡುಗ ಚಿಂತೆ ಹುಡುಗಿಗೂ ಚಿಂತೆ ಅಪ್ಪ ಅಮ್ಮಗೂ ಚಿಂತೆ ಚಿಂತೆ
ಕಟ್ಟೆ ಆದ ದೇಶಗ ಚಿಂತೆ ಬಡಗನವು ಚಿಂತೆ
ಹ್ಮ ಮತ್ತೆ ಮ ಇವಾಗ ನೀವ ಅದೇ ನೋಡಿ ನಿಮ್ ನೀವೆಲ್ಲ ಚೆನ್ನಾಗಿದ್ದೀರಾ ಅದೇ ನಾರ್ಮಲ್ ಇವಾಗ ನಿಮ್ಮ ಹತ್ರ ಸೈಕಲ್ ಇದೆ ಬೇರೆಯವ್ರ ಹತ್ರ ಅದನ್ನ ಇರಲ್ಲ ಅವರು ಅನ್ಕೊತಾರೆ ನನ್ನ ಹತ್ರ ಅಟ್ಲೀಸ್ಟ್ ಸೈಕಲ್ ಆದ್ರೂ ಇರ್ಬೇಕಿತ್ತ
ಲ್ ಬಂತ
ಹ್ಮ್
ಹ್ಮ
ಹೇಳಿ
ಮತ್ತೆ ಹಾವ ಹೋಗದ ನಾಷ್ಟ ಮಾಡಕ
ಸ್ವಲ್ಪ ಜೋರಾಗಿ ಮಾತಾಡಿ ವಾಯಸುಸ ಚಿಕ್ಕದಾ ನಿಮ್ದು
ಯಾವಾಗ ಹೋಗೋದು ನಾಷ್ಟ ಮಾಡಕ್ಕೆ.
ನವಾಗ ಇವಾಗ ತಿನ್ನಬೇಕು ಇನ್ನೂ ಸ್ವಲ್ಪತ್ತ ಆಯಿತು. ನಿಮ್ದು ನಿಮ್ದ ಆಯ್ತ ಅಂದ್ರಲ್ಲ. ಹಾ ಎದ್ದು ನನ್ನ ಬ್ರಷ್ ಮಾಡ್ರೆ ಟೀ ಕುಡಿಿಯಲ್ಲ ಬ್ರಷ್ ವಾಶ್ ಎದ್ದ ಹೊಳತೀನಿ ಎದ್ದ. ವಾಶ್ರೂಮ್ಗೆ ಹೋಗಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ಬ್ರಷ್ ಮಾಡಿ ಆಮೇಲೆ ಟೀಕ್ ಸ್ವಲ್ಪ ನೀರು. ಕುಡಿದು ನೀರು ಕುಡಿದ್ಮೇಲೆ ಬ್ರಷ್ ಮಾಡ ಟೀ ಕುಡಿತೀನಿ. ಇಲ್ಲಾಂದ್ರೆ ಟೀ ಕುಡಿಯಕಲ್ಲ ಹಾಗಲ್ಲ. ಏನು ಸ್ನಾನಕ್ಕೇನಾ ಬಿಸಿನೀರ. ಇವಾಗ ಸ್ವಲ್ಪ ಅವಾಗ ಬೇಸಿಗೆ ಇತ್ತಲ್ಲ ಕುಡಿಯಕ್ಕೆ ತ್ಣೀರು
ಹೌದಾ ಸರಿ ಸರಿ ತ ಬೈ
ಕೆಟ್ಟಲ್ಲ ಇದೆ ಬಟ್ ನಮ್ಗೆ ಇಷ್ಟ ಇದ್ರೆ ಬೇಯಸಗ ಹೋಗ್ಿ ಹಲೋ ಹಾ ಸರಿ ಆಯ್ತು ಬಾಯ್.